ಹಲೋ ಹಾ ಆರಾಮ್ ಮಾಡಪಾ ಇಲ್ಲ ನೋಡಪ್ಪಾ ಎಲ್ಲ ಆರಾಮ್ ನೋಡ ನಮ್ ಇ ಉಂಟ್ರ ನೋಡಪಾ ಬಾಲಕೃಷ್ಣ
ಎಲ್ಲಿಗಾ
ಬಾಲಕೃಷ್ಣ ಅವರು ಗೊತ್ತಾ
ಎಲ್ಲಿಗ ಹ ನೋಡಿಗ ಎಲ್ಲಿಗೆ ವಂಟಾನ
ಬಾಲು ಕುನ ತಾನಲ್ಲ ಬಾನಂತನ
ಹ್ಮ್ ಹ್ಮ ಇಲ್ಲ ಎಲ್ಲ ಬಿಡು ಹೋಗ್ಲೇ ಬಿಡು ಎಲ್ಲಿದ್ದ ನ್ ಬಿಜಿ ಇದ್ದನು
ಆ ಬಿಜನ್ ಲಾಕ್ ಏನಿಲ್ಲ ಸ್ವಲ್ಪ ಇಲ್ಲಿಗೆ ಬಂದು
ಎಲ್ಲಿಗೆ
ಆ ಇದು ತಗೋ ಬಂದ ಗಾಡಿ ತಗೋಲಕ್ ಬಂದಿದ್ದಿವಿ ಒ ಸೆಕೆಂಡ್ ಹ್ಯಾಂಡ್ ಆ
ಬೈಕಾ
ಆಟೋ ಆಟೋ
ಆಟೋ
ಹಾ
ಯಾರಿಗಾ
ಹ ಈ ನಮ್ಗೆ ಬೇಕಾಗಿತ್ತ ಅಪ
ಹೌದಾ ಏನ್ಬುಟ್ಟ ಏನ್ ಸ್ಟಡೀಸ್ ಎಲ್ಲ
ಎಲ್ಲಾ ಬುಟ್ಬುಟೆ ಗಡಿ ಆಟೋ ನಡ್ಸಬೇಕಂತ ಮಾಡಿವ ಈಗ
ಹ್ಮ್ ಹೌದಾ
ಹೌದು
ಹ್ಮ್ ನಾವನ್ ಒಂದು ಇದು ಕಾರ್ ತಗೊಂಡಿದ್ದೆ ಯಾಡ್ ಇದ್ದುವ್ ನಂಬಲ್ಲಿ ಯಾರನ್ ಕೆಲ್ಸ ಕಾರ ಕಾರ್ ಓಡ್ಸೋರ್ ಬೇಕಿತ್ತು ನನಗ ಯಾರ ಡ್ರೈವರ್ ಹ್ಮ್ ಯಾರನ್ನ ಇದಾರ ಏನಂತ ಮಾಡಿದೆ
ಅದಾರೋ ನಮ್ ಫ್ರೆಂಡ್ಸ್ ಜಗ್ಗೆ ಮಂದಿ ಅದಾರ ಡ್ರೈವಿಂಗ್ ಕಲ್ತ್ ಅಷ್ಟೇ ಸುಮ್ ಕುಂತ್ ಬಿಟ್ರ
ಹ್ಮ ಹ್ಮ ಅದು ಎಕ್ಸ್ಪೀರಿಯನ್ಸ್ ಇರ್ಬೇಕು ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ಎರಡ್ ವರ್ಷ ಎಕ್ಸ್
ಹ್ಮ ಹ್ಮ್ ಲೈಕ್ ಈ ಎಲ್ಲ ಅಡ್ಡದೆ
ಹಾ ಅದೇ ಬೆಂಗಳೂರ್ದಾಗ ಐತಿ ಅದು ಅಲ್ಲೇ ಇದು ಮಾಡ್ಬೇಕು ಅವ್ರಿಗ ತಿಂಗಳ ಸ್ಯಾಲ್ರಿ ಕೊಡ್ತೀನಿ ಅದಕ್ಕೆ
ಹೌದಾ
ಹ್ಮ
ಸರಿ ನಮ್ ದೋಸ್ತರ ಅದಾರ ತೋಗ ಜಗ್ಗೆ ಮಂದಿ ಅದಾರ
ಹೌದಾ
ಹಾ ಹೇಳಬೇಕ ಅವ್ರಿಗ
ಹ ನೋಡು ಇದ್ರೆ ಕಳಸ ಸ್ವಲ್ಪ ಹೇಳು ಅವರಿಗೆ ಹಿಂಗಾದಂತ ಹೇಳಂತ ಹೇಳು
ಸರಿ ಹೇಳ್ತಿನಿ ತೋ
ಹ್ಮ ಅದೆ ಐತಿ ಸ್ಯಾಲರಿ ತಿಂಗಳಕ್ಕ ಇಪ್ಪತ್ತ ಸಾವಿರ
ಇಪ್ಪತ್ತ ಸಾವಿರ ಕಡಿಮೆ ಆಗಲ್ಲ
ಹ್ಮ್ ಹಾ
ಕಡಿಮೆ ಆಗುತ್ತಾ ಸ್ವಲ್ಪು
ಎಲ್ಲ ಕಡೆ ಅದೇ ನಡದದಲ್ಲ
ಬೆಂಗಳೂರು ಅಂತಲ್ಲಿ ಸ್ವಲ್ಪ ರೇಟ್ ಅದೆಲ್ಲ ಖರ್ಚಾಗಿತ್ತ ಜಾಸ್ತಿ
ಇಲ್ಲ ಅಂತ್ದೇನ್ ಹಾರ್ಡ್ ವರ್ಕೇನಿಲ್ಲ ಅಲ್ಲಿ ಇವರ ಇದಾರ ಲಾಯರ್ ಇದಾನ ಮತ್ತ ಡ್ರಾಪ್ ಮಾಡೋದು ಕರ್ಕೊಂಡ್ ಬರೋದು ಅಷ್ಟೇ ಇರುತ್ತ
ಅಂದ್ರ ನಾವು ಒಂದ ಇಪ್ಪತ್ ಸಾವಿರ ಅಂದ್ರೆ ಆಗೋದಿಲ್ಲ ಅಲ್ಲಿ ಲೈಟ್ ಬಿಲ್ ರೂಮ್ ರೆಂಟ್
ಆ ಮತ್ ಅದೇ ಇದ್ರಾಗ ಐತಿ ರೂಮ ಬಾಡಿಗಿ ಎಲ್ಲಾ ಊಟದ ಎರಡ್ ಟೈಮ್ ಊಟ ಎಲ್ಲ ಇದರಾಗೆ
ನೀವೇ ಕೊಡ್ತಿರೇನು
ಹ್ಮ ಎರಡ್ ಟೈಮ್ ಊಟ ರೂಮ್ ಬಾಡಿಗಿ ಎರಡು ಇದ್ರಾಗ ಇರ್ತ
ಹಾ ಹೌದಾ
ಹ್ಮ್ ಎಲ್ಲಾ ನೀವ ಬೇರೆ ಕಡೆ ಇಟ್ಕೊಂತಂದ್ರೆ ಮತ್ತ ಇಡ್ಕೋರಿ ಇಪ್ಪತ್ತೈದ ಸಾವಿರ ಕೊಡ್ತನಿ ಹ್ಮ ರೂಮ್ ಬಾಡಿಗಿ ನಿಮ್ ಕಡೆ ಊಟ ನಿಮ್ ಕಡೆ
ಹೇಳತಿನಿ ತಗೋ
ನೋಡ್ ಕೇಳ ಹೇಳಸ ಜಲ್ದಿ ನನ್ಗ ಅರ್ಜೆಂಟ್ ಬೇಕಾಗದ ಡ್ರೈವರ ಹಲೋ
ಸರಿ ಅಷ್ಟೇ ಮಾಡ್ ನೀ ಹೇಳದಂಗ ಮಾಡ್
ಹ್ಮ್ ಸ್ವಲ್ಪ ಜಲ್ದಿ ಜಲ್ದಿ ಕಳ್ಸು ಯಾರನ ಮತ್ತ ಅಲ್ಲಿ ಹೋಗದಾದಾಗ ಫೋನ ಫೋನ್ಗ ಫೋನ್ ಮಾಡಕತ್ತಾರ ಪೋನ್ ಎತ್ತವಲ್ಯ ನಾನ ಅದಕ್ಕೆ ಹ್ಮ್
ಸರಿ ತಗೋ ಹೇಳ್ತಿನಿ ತಗೋ
ಹ್ಮ್ ಹಾ ವಕೀಲ್ ವಕೀಲ್ ಇದಾರ ಲಾಯರ್
ಸುಮ್ಮ ಲಯಾರ ವಕೀಲಾ
ವಕಿಲ್ಲ ಅಂದ್ರ ಲಾಯರ ಒಂದೆಲ್ಲ
ಹ್ಮ್ ವಕಿಲ ಬ್ಯಾರದರ ಅವಲ್ಲ
ಹ್ಮ
ವಕಿಲ್ಲ ಬ್ಯಾರದರಲ್ಲ
ಹ್ ಕನ್ನಡದ ವಕಿಲ್ಲ ಅಂತ ಲಯಾರ ಅಂದ್ರ ಎದ್ರಾಗ ಅಂತರ ಇಂಗ್ಲೀಷದಾಗಲ್ಲ
ಹ್ಮ್ ಅದಂದು ಎಲ್ಲ ಅನ್ಪಾರಡ್ಗಳ ನಮ್ಗೆ ಏನ್ ಗೋತ್ತಿರತದ
ಹ್ಮ ನೆ ನೆ ಹಂಗೆ ಆಗ್ತಿರ್ತವ ಬಿಡು ಹೌದ ಜಲ್ದಿ ಯಾರ್ನಿದ್ರ ಸ್ವಲ್ಪ ರಿಟರ್ನ್ ಫೋನ್ ಮಾಡಂಗೆ ಯಾರ್ನಿದ್ರ ಹೇಳ ಕಳಸಮ್ಮಲ್ಲಿ ಅರ್ಜೆಂಟ್ ಬೇಕದ ಫೋನ್ ಫೋನ್ ಮ್ಯಾಗ ಫೋನ್ ಮಾಡಕತಾನ ಆತ ಇಲ್ಲಾಂದ್ರೆ ನಾ ಬೇರ ಇವತ್ತು ಜಪಾನ್ಂತೇಳಕತಾನ ಅದಕ್ಕೆ ಹ್ಮ್ ಪರಿಚಯದವರ ಇದ್ದ ಅದ ಸಲಯಗೆ ಅವ್ ನಮ್ಗೆ ಹೇಳಕತ್ತತಾರೆಲ್ಲಂದ್ರೆ ಎಷ್ಟೊತ್ತ ಬೇರವಿಗೆ ಟ
ಒಬ್ಬ ಭಾಷೆ ಬಳ ಅಂತ ಅಂತ ಅವನ ಕ
ಹೌದಾ ಕಳಸ ಇಲ್ ಮತ್ತ ಇನ್ನೊಂದು ಇನ್ನೊಂದು ಕಾರ್ ಅದ ಸೆಕೆಂಡ್ ಹ್ಯಾಂಡ್ ಮ ಮೂರ ಮೂರ್ ಮೂರವರೆ ವರ್ಷ ಆಯ್ತು ತಗೊಂಡದು ಅದು ಯಾರನ್ ತಗೊತಾರ ನು ಮ ಸ್ವಿಫ್ಟ
ಏನಡ
ಹ್ಮ
ಮತ್ತ ನಾನ್ ತೋಗ್ಬಿಡ ಆಟ ತ ನಡ ಹ್ಮ ಕೆಲದಲ್ಲ
ಚಲೋ ಅದು ಮೂರ್ ವರ್ಷ ಆಯ್ತು ಇಲ್ಲ ಅಂದ್ರೆ ಜಾಸ್ತಿಿಯಲ್ಲಿ ಓಡ್ಸಿಲ್ಲ ಇಲ್ಲ ಮನೆಾಗ ಆದ ಇಲ್ಲ ಇಲ್ಲ ಲೋಕಲ್ ಎಲ್ಲಾದ್ರೂ ಫ್ಯಾಮಿಲಿ ಫ್ಯಾಮಿಲಿ ಟ್ರಿಪ್ ಮತ್ತೆ ಇಲ್ಲಿ ಎಲ್ಲಾದ ಫಂಕ್ಷನ್ ಹೋದಷ್ಟೇ ತಗೊಂಡಿದರು ಅದಕ್ಕ ಹ್ಮ್ ಅದಕ್ಕೆ ಇವಾಗ ಇನ್ನೊಂದ್ ವಸ ತಗದ್ನಲ್ಲ ಆಕಡೆ ಹೋಗ್ಕ ಬೆಂಗ್ಗಳೂಗಂತ ಅದ್ ಸಲಗ ಇದು ಸು ಇಲ್ಲಿ ಮನೆಯಲ್ಲದ ಕಾಣಂತಳಿ ಹ್ಮ್ ನೋಡಿ ಯಾರ ತಗ ಮತ್ತ ಮನ್ ತಗೊಂತಂದ್ರ ಬೇರೆ ಯಾರ ತಗೋಂತಾರ ಕೇಳ ನ ರಿಟನ್ ಫೋನ ಅಚ್ಚ
ಮೂರು ವರ್ಷ ಜಲ್ಲ ನ
ಹಾ ಮೂರ್ ವರ್ಷದ್ ನೋಡು
ಎಷ್ಟೋಗಂತ ಮಾಡಿದೆ
ಹ್ಮ ಐದು ಲಕ್ಷ
ಐದ
ಹ ಅದು ಒಂಬತ್ ಲಕ್ಷ ಬಿದ್ದದ ಅದು ಈ ಇದು ಲೋನ್ ಏನ್ ಮಾಡಿ ಹನ್ನೊಂದ್ ಬಿದ್ದದ ಹ್ಮ್ ಲೋನ್ಗೆನೆೆಲ್ಲ ಕ್ಲಿಯರ್ ಆದದ ಗಾಡಿ ಗಾಡಿ ಪಿಕಪ್ ಮಾತ್ರ ಕ ಹೆಂಗ ಅದ ಜಾಸ್ತಿ ಹೆಂಗ ಐತ್ಂಗ ಅದ ಏನಾಗಿಲ್ಲ ಗಾಡಿ ಪಿಕಪ್ ಮಾತ್ರ ಚಲೋ ಅದು ಹ್ಮ್ ಟೈರ್ನ್ನೆಲ್ಲ ವಾರಂಟಿ ಕೊಟ್ಟಿನಿ ಆರ ಆರು ತಿಂಗಳ ಟೈರು
ಫೋನ್ ಅಚ್ಚ ಏನ್ ಮಾಡ
ಹ್ಮ್
ಮಾಡ
ಹ್ಮ್ ನೋಡಿ ಎಷ್ಟು ಬೇಕ ಕೇೇಳ ನೀ ಕೇಳ
ಸ್ಟಾರ್ಟಿಂಗ್ ಮಾತ
ಮೂರ್ರೀ ಬಾ ಕಮ್ಮಿ ಆಯತ್ ಮತ್ತೆ ಲೋನ್ಗನ್ ಎಲ್ಲ ತಗೊಂಡ್ ಕಟ್ಕೊಂಡೀವಿ ನಾವೇ ಅದಕ್ಕೆ ಟೈರ್ ಗಿರ್ ಎಲ್ಲಾ ಇದು ಇದು ಕೂಡ ಒಂದ್ ಮತ್ತೆಲ್ಲಾ ವಾರಂಟಿ ಆರರ್ ತಿಂಗಳದ ಅ ಬಂದ ಗಾಡಿ ನೋಡು ಗಾಡಿ ನೋಡಿ ಆಮೇಲ್ ನೀವ ಓಡ್ಸ ಯಾರ ಮೈಲೇಜ್ ಹೆಂಗ್ ಕೊಡ ಹೆಂಗಿಲ್ಲ ಅಂತ ನೋಡ ಆಮೇಲೆ ನೀನ್ ಮಾತಾಡಂತ
ಒಂದ್ಸಲಲ್ ತಗ ಮಾಡ್ಬಂತು ಎಲ್ಲ ಅವ ಬಂದ
ಹ್ಮ ಬಂದು ಚೆಕ್ ಮಾಡ್ಕೋ ಗೊತ್ತಾಗತ್ತೆ ಎಷ್ಟು ಅಂತ ಹ್ಮ್
ನಮ್ ದೋಸ್ತಿನ ಒಬ್ಬನಿಗೆ ತಾರ್ಬೇಕಾಗಿತ್ತ ಅಂತ ಮಹೇಂದ್ರದ
ಸೆಕೆಂಡಂಡ ಹಫ ಎಷ್ಟು
ಬಫ ಸ್ಟ್ಯಾ ಡಬಲ್ ನೈನ್ ಫೋ ಫ್ ಎಷ್ಟ ಡ ಎಷ್ಟಿರಬಹುದು
ಮೊನ್ನೆ ರೇಟ್ ನೋಡಿದ ಬಿಡು ಈ ಜಿ ಎಸ್ ಟಿ ಬಾಳ ಅಂತೇಳಿ ಹ ಇಪ್ಪತ್ ಲಕ್ಷ ಏನ ಆಗಿತ್ತದು ಹತ್ತು ಟೆನ್ ಪರ್ಸೆಂಟ್ ಕಮ್ಮಿ ಆಗಿತ್ತು ಟೆನ್ ಪರ್ಸೆಂಟ್ ಕಮ್ಮಿ ಆಗಿತ್ತು ಅದು ಮೂವತ್ತನ್ ಮೂವತ್ತೈದ ಇತ್ತು ಎಷ್ಟು ಇಪ್ಪತ್ತಕ್ಕನ್ ಬಂದ್ ನಿಂತದದು ಹ್ಮ ಇಪ್ಪತ್ಪ್ಪಂದ ನಿಂತದ ನೋಡ್ ತಗೊಂತಂದ್ರ ಬರರಿ ಅಲ್ಲಿ ಯ ಡೌನ್ ಪೇಮೆಂಟ್ಾಗ ಲೋನ್ ಏನ್ ಕಕಂತ ಸ್ಲ್ಪ ಡೌನ್ ಪೇಮೆಂಟ್ ಮಾಡಿಸ್ತೇಾನೆ ಹ್ಮ್ ಪರ್ಚ ಇದವರ ಅದ್ರ್ ನಮ್ಗೆ ಹ್ಮ್ ಮಾಡಸುಂತಗು ಬಾ ಹ್ಞೂ ಬರೋಂಗ ಬರೋ ಟೈಮ ನನಗ ಫೋನ್ ಹಚ್ಚು ಹ್ಮ್ ವೈ ಬರ ಮತ ಹಾ ನಂಗೆ ಯಾವ್ದ ಬೇಕಾ ಹ್ಮ್ ಫೋರ್ ಇಂಟು ಫೋರ್ ಸಿಗುತ್ತ ಫೋರ್ ಇಂಟು ಟೂನ ಸಿಗುತ್ತ
ಕರ ಡ್ು ನಡಲ್ಲ ಮಬೆಲ್ಲಿ ಯಾಕಂದ್ರೆ ಗುಡ್ಡಗಳು ಜಗ್ಯಾವಲ್ಲ
ಹ್ಮ ಹೆಂ್ಕತಂಕ ಎಲ್ಲ ಸಿಗುತ್ತ ಅಲ್ಲಿ ಕಾರ್ ಎ ಟ ಜೆಡ್ ಕಾರ್ ಇದಾವ ಅಲ್ಲಿ ಸೆಕಂಡ್ ಹ್ಯಾಂಡ್ಂದ ಸಿಗತಾವ ಫಸ್ಟ್ ಹ್ಯಾಂಡ್ಂದ ಸಿಗತಾವ ಶೋರೂಮ ಹ್ಮ ಎಲ್ಲಾ ನೀಟ್ನೆಸ್ ಕಾರ್ ಚಲೋ ಇರ್ತವ ಅಲ್ಲ ಹೊಸ ಕಾರ್ ಇದ್ದಂಗೆ ಜಾಸ್ತಿ ಯೂಸ್ ಮಾಡಿದೇನ ಇರಲ್ಲ ಸೆಕೆಂಡ್ ಹ್ಯಾಂಡ್ ಹಂಗೆ ಅ ಹ್ಮ ಮತ್ತೆ ಗಾಡಿ ಇನ್ಸೂರೆನ್ಸ್ನ್ ಎಲ್ಲಾ ಕ್ಲಿಯರ್ ಆಗಿರ್ತಾವ ಎಲ್ಲಾ ಹೆಸರು ನಮ್ಮ್ ಹೆಸರು ಮೇಲೆ ಮಾಡಿಕೊಡ್ತಾರ ಹಂಗೆ
ಹಾ ಹಾ
ಹ್ಮ್ ಎಲ್ಲ ವಾರಂಟಿ ಇರ್ತಲ್ಲ ಹ
ಮತ್ತೆ ಬರ್ಸ ತನ್ನಂದ ನಾಲ್ಕ್ ದಿನದಾಗ
ಹ ಸರಿ ಸರಿ ನೋಡ ಮತ್ತೆ ಬಾ ಹ್ಮ ಬಾ ಬಾ ಬಂದ್ ನೋಡು ಯಾವ್ದ್ ಬೇಕ ಯಾವ್ದಿಲ್ಲ ಅಂತ ಚಕ್ಕ ಆಗತ್ತ ಮೊದ್ಲ ಇದು ಮಾಡ ಮೊದ್ ಯಾರ ಡ್ರೈವರ್ ಕೇಳಸ ಯಾರ ಅವ್ರ ಕೇಳ ಹೆಂಗಂತ ನಾ ಅವ್ರ
ಹಾ ನಾಲ್ ನಾ ಬರ್ತಲ್ಲ ನಾಕ ದ ಅವ್ವವರು ಇಡ್ೊಂಡ ಬತ
ಹಾ ಆಯ್ತು ಕರ್ಕೊಂಬ ಮತ್ತ ಬಿಡಂತ ಹ ಇವಾಗ ಹೇಳ ನೋಡ ಹೇಳ ಕೆಸ ನನ್ ನಂಬರ್ ಕೂಡ ಕಾಂಟೇಟ್ ಮಾಡಂತ ಹೇಳ ನಾ ಹಚ್ ಅಂತ ಹೇಳ ರೇಟ್ ಗೇಟ್ ಹತ್ನ ಜೊತೆ ಮಾತಾಡ ಅಂತ ಹೇಳ ಹ್ಮ ಹ್ಮ ಹ್ಮ ಹೇಳ ಅಂತ ಹೇಳ ನನ್ ಬಂದ ಬಂದ ಮಾತಾಡ್ತನಿ ಎಷ್ಟೋ ಎಲ್ಲ ಅಂತೇಳಿ ಮತ್ತೇನೆ ಎಲ್ಲ ಆರಾಮಲ್ಲ ಮನೆಗೆಲ್ಲ
ಎಲ್ಲಾ ಆರಾಮ್ ಮಾಡಪ್ಪಾ ಈ ಟ್ಟ ಏನಾದ್ ಮಾಡ್ಬೇಕ ಅಂತ ನಿಂತನೆ
ಹೌದಾ ಮಾಡ ಮಾಡ ಮತ್ತೆ ಹೌದಾ
ಹಾ
ಹ್ಮ್ ಹೊರ ಊಟ ಹ್ಮ್ ನಮದ ಆ ಅದ ಹ್ಮ್ ಹ್ಮ್ ಸರಿತ
ಸರಿದ
ಹ್ಮ